ಹಲೋ
ಹಲೋ ರೀ ಮೇಡಮ್ ರೀ
ಏನ್ ಮಾಡಕತ್ತರಿ
ಹಾ ಏನಲ್ ನೋಡ್ರಿ ಸುಮ್ ಕುಂತಿದ್ವ್ರರಿ
ಏನ್ ಬಾಳದಿನಕ್ಕೆ ನೆನ್ಚೇರಿ
ಹೌದ್ರಿ ಅವ್ ಹಚ್ಚಿರ್ಲಿಲ್ಲ ಅಲ್ರರಿ ಮತ್ತ ಸ್ಕೂಲ್ ಎರಡ್ ದಿನ ಆಯ್ತು ನೀನ ಸ್ಕೂಲ್ ಸ್ಕೂಲ್ ಸೂಟಿ ಅದಂದ ಮನಯ ಚೇಂಜ್ ಅಂತನ ಕೆಲ್ಸನೇ ಆಗ್ಯಲ್ರರಿ
ಹೌದೌದ್ರೀ ಮದ್ ಅಂದ್ರೀ ವಾರ ಪೂರ್ತಿ ಹೋಗೋದು ವೀಕೆಂಡ್ ಅಂತ ಫುಲ್ ಕೆಲಸ
ಮತ್ತತ್ ಬಟ್ಟಿ ಅವು ಎಲ್ಲಾ ಕೆಲ್ಸದ ಜಾಸ್ತಿ ಇರ್ತವ್ರಿ ಮತ್ತ ಇದ ಡೈಲಿ ಆಫ್ ಆಗಲ್ಲಪ್ಪ ಅನ್ನದು ಸುತಾಗಿ ಬ್ಯಾಸಸ್ಗ ಅಂದ್ ಬಿ ಸಂಡೆ ಇರ್ತಾರೆ ಸುಟ್ಟಿ ಕೊಟ್ಟ ಮಾಡಕೊಂಡಯ್ ಅಂತ ಅನ್ಕೋದು ಅವ ಒಮ್ಮಲ್ಗೆ ಕೆಲಸ ಬಾಳ ಆಗಬಿಡ್ತವ್ರೀ ಸಂಡೆ ಆದಂತ ಇವ್ ರೆಸ್ಟ್ ರೆಸ್ಟ್ ಸಿಗ್ತದಪ್ಪ ಮನ್ಯಾಗ ಅಂತ ಅಂದ್ರ ಮನ್ಯಾಗಿನ್ ಕೆಲ್ಸನೆ
ಕೆಲ್ಸಾನೆ ಆತದ್ರೀ ಸಂಜಿತನ ನಮ್ದನ ಹಂಗ ಆಯ್ತ ನೋಡ್ರಿ ನಿನ್ಯಾರ ಐದ ಆರ್ ದಿನದ ಬಟಿ ಅವು ಇವು ನಮ ಡೈಲಿ ಯೂಸ್ ಡೈಲಿ ತೆಗ್ದಿದ್ದು ಅದು ವಾಷ ಡೈಲಿ ಡೈಲಿ ಮಾಡ್ತೀನಿ ಆಯ್ತಮ್ಮನೆಯವ್ರದ್ದು ಒಂದ ಏಳ ಎಂಟ್ರ ಜೊತೆ
ಹಾ ರೀ ವಾಷಿಂಗ್ ಮಷಿನ್ ತಗೋಬೇಕಂತ ಅನದ್ರೀ ಇ ಮಾಡ್ಬೇಕಂದ್ರ ಮತ್ ಅ ಆದ್ರ ಕರೆಂಟ್ ಬಿಲ್ ಅದು ಯಾರ್ ಕಟ್ಬೇಕಪ್ಪ ಕಂಡ ಬಿಟ್ಟ
ಹ್ಮ್ ಅದ್ರಾಗ ಏನ್ರಿ ಕ್ಲೀನ್ ಆಗಲ್ಲ ಅದು ಕಾಲಾರಲ್ಲಿ ಎಲ್ಲಾ
ಹಗೆ ಅಷ್ಟು ಕ್ಲೀನ್ ಆಗಲ್ರಿ ಅದೇ ಅದಕ್ಕ ಏನೋ ಅ ಅ ಬೇರೆ ಪೌಡ್ರ ಹಾಕ್ಬೇಕಂತ ಎಷ್ಟು ಅಡ್ವರ್ಟೈಸ್ಮೆಂಟ್ ತೋರ್ಸ್ತರಿ ಏನಂಗ ಹಾಕಿ ಹಿಂಗಗೆ ಮಾಡಿದ್ರೆ ಎಷ್ಟು ಕ್ಲೀನ್ ಆಗ್ತದ ಹಂಗ
ಹಾಗೆ ಅದ ಏರಿಯ ಎಲ್ಲ ಅಂತ ತೋರ್ಸ್ತಾರ ಏರಿಯಾ ಅಂತ ಕ್ಲೀನ್ ಆಗ್ತದ್ರ ಇಲ್ಲಾಂತಲ್ಲ ಅದ್ರ ಬಾಳ ಕಾಸ್ಲಿ ಆದ್ರೆ ಅದ ಏರಿಯಲ್ ಪೌಡ್ರ
ಮತ್ತ ನೋಡಿ ಅಷ್ಟ
ಸ್ವಲ್ಪ ಹಾಕಿದ್ರೇನೆ ಸ್ವಲ್ಪ್ ಜಾಸ್ತಿ ಹಾಕಿದ್ರೇನೆ ಅದು ಬರೆ ಪೌಡ್ರ ಇಂದಾನೇ ಕ್ಲೀನ್ ಆಗ್ಬೇಕಲ್ಲ ಅದು ಸೋಪ್ ಹಚಲ್ಲ ಬ್ರಶ್ ಮಾಡಲ್ಲ ಪೌಡರ್ ಇಂದಾನೆ ಹಾಕ್ಬೇಕಂದ್ರೆ ಪೌಡರ್ ಜಸ್ತಿ ಹಾಕ್ಬೇಕ ಬರೀ ಒಂದ್ ಇಷ್ಟ ಸಣ್ಣ ಪ ಎರಡನೂರರೈವತ್ತು ಗ್ರಾಮಿಗೆ ಎಷ್ಟೋ ಆದ ಆದ್ರೆ ಅದು ಎಮ್ಮ ತುಂಬತೆಂಟ್ನ ಆದ್ರೆ ಅದು ಅದಕ್ಕೆ ಅದ ನಮ್ಮಷೆನ್ ನಾಗ್ ಇಟ್ಟ ಅದು ಮೂಲ್ಯ ಇಟ್ಬಟ್ಟಿ ಸುಮ್ನೆ
ಯೂಸ್ ಮಾಡಲ್ರಿ ಅದು
ಇಲ್ಲ ಅವ ಮತ್ತೊಂದ್ಸಲ ಡಬಲ್ ಡಬಲ್ ನಾವ್ನು ಹಾಕ್ ಬು ಅವ್ರದ ಕಾಲರ್ ಅಲ್ಲಿ ಕ್ಲೀನ್ ಆಗಲ್ಲ ಅಂತಾರ ಅವ್ರದಮ್ಮಿ ಎಲ್ಲಿ ತೊಳಲಿ ಅಂತ ಎರಡು ತಗೊಂಡೆ ಕುಂತು ಬಿಡದ ಅಷ್ಟೇ
ಹಾ ರೀ ಕೆಲ್ಸ ನಿಮ್ಗೆ ಬಾಳ ಆಗ್ತದ ನೋಡ್ರಿ ಮಕ್ಕಳ ನೋಡಕೊಳ್ಳುವುದು ಸ್ಕೂಲ್
ಏನ್ ಮಾಡಬೇಕು ರಿ ಮಾಡೇಬೇಕ ಅನಿವಾರ್ಯ
ಹೌದ್ರರಿ
ಹ್ಮ ಸಂಡೆ ಅಂತಂದ್ರ
ಮೇಡಮ್ ರೀ ಎಷ್ಟೆಲ್ಲ ಫ್ಯಾಮಿಲಿ ನಿಭಾಯಿಸ್ಕೊಂಡು ಮಕ್ಳ ಸ್ಕೂಲ್ ರೆಡಿ ಮಾಡಿ ನೀವು ಹೋಗಿ ನೀವು ಬಂದ್ ಮಾಡದಂದ್ರ
ಹ್ಮ್ ಹ್ಮ್ ಮಾಡ್ಬೇಕಲ್ರರಿ ಏನ್ ಮಾಡ್ಬೇಕ ಅವಶ್ಯಕತೆ ನಾ ಅದೆಲ್ಲ ಕೆಲ್ಸದ್ದ ಸುಮ್ಮ ನೋಡೋದಕ್ಕಿಂತ ಅಲ್ಲಿ ಹೋಗೋದ್ ಬೆಟ್ರ ಅದ ಸುಮ್ಮ ಅವರು ಪಿಯು ಕಾಲೇಜ ಹೋಗ್ತಾರ ಅಲ್ಲೇ ಕೆ ಪಿ ಎಸ್ ಬಲ್ಲೆ
ಹೌದೇನ್ರಿ ಅವ್ರದೊಂದು ನಿಮ್ದೊಂದು ಸೇರಿ ಸ್ಯಾಲ್ರಿ ಬರ್ತದ ತಗೋರಿ
ಹಾ ಅಷ್ಟೇ ಇಂಪ್ರೂವ್ ಮಾಡಿದ್ರೆನೆ ಚಲೋ ಏನೋ ಒಂದ್ ಸೇವಿಂಗ್ಸ್ ಇರ್ತದ ಅಂತ ಹೋಗೋದಂಗೆ ಅಷ್ಟ್ ಹ್ಮ್ ಮತ್ತ ರಿ ಹ್ಮ್
ಆ ಮತ್ತೇನಿಲ್ಲ ನೋಡ್ರಿ ಮೇಡಮ್ರಿ
ಹ್ಞ ಸರ ಎಲಿ ಬೆಂಗಳೂರು ನಾಗ್ ಇರ್ತಾರೇನ ರೀ
ಹೂ ರಿ ಬೆಂಗ್ಳೂರ್ನಾಗ ಇರ್ತಾರ ಅದ್ರಾಗ ನಮ್ದು ಮತ್ತ ಮದವಿ ಅವ್ರ ಇನ್ನ ಇಂಜಿನಿಯರಿಂಗ್ ಓಲ್ತ್ತಿದ್ರಿ ಅವಾಗ ಆಗದ್ರಿ ಅವ್ರ ನ ಸೆಟ್ಲ್ ಆಗಿದ ಇಲ್ರರಿ ಬೆಂಗಗಳೂರ್ನಾಗ ಸುಮ್ ಕಂಪ್ನಿ ಒಳಗ ಅದೇ ಮುಗಸಿದ್ರು ಕ್ಯಾಂಪಸ್ ಅದು ಕೊಡ್ಲಿತ್ರೀ ಇಂಟರ್ವ್ಯೂ ಅದು ಟ್ರೈನಿ ಮತ್ತ ಏನ್ ಅಂತೇಳಿ ಬೇಡ ಒಂದ್ ಇಷ್ಟು ದಿನ ಕೋರ್ಸ್ ತಗೊಂಡ್ರಾಯ್ತು ಕೋರ್ಸ್ ತಗೊಂಡ್ ಕಂಪ್ನಿ ಜಾಯ್ನ್ ಆಗ್ಬೇಕಕ್ ಅಂತ ಹೇಳಿ ಬರ್ತಲ್ರರಿ ಜಾವ ಪೈಥಾನ್ ಕೋರ್ಸ್ ಮಾಡಿದ್ರಿ ಅದೊಂದು ವರ್ಷ ಕೋರ್ಸ್ ಒಡಲಿಕೊದ್ರಿ ಇವಾಗ ಏನ್ ಜಾಯ್ನ್ ಆಗ್ಯಾರೀ ಇ ಸಲ್ರಿ ಅಷ್ಟ ಇಲ್ಲರಿ ಕಡಿಮಿ ಅದರಿ ಬೆಂಗಗಳೂರ್ನ ಅ ಅಲ್ಲಿ ಎಸ್ಟ್ ಬಂದ್ರು ರೊಕ ಕಡಿಮಿನೆರಿ ಅಲ್ಲಿ ಮಿನಿಮಮ್ ಏನಲ್ಲ ಅಂದ್ರ ನಾವ್ ಆರಾಮ್ ನಮ್ ಲೈಫ ಲೀಡ್ ಮಾಡಬೇಕ ಅಂದ್ರೆ ತಿಂಗಳಿ ಒಂದ್ ಲಕ್ಷರೇ ಬೇಕ್ರೀ ಮೇಡಮ್ ಪೇಮೆಂಟ್ ಅಲ್ಲಿ
ಹ್ಮ್ ಅಲ್ಲರ್ರಿ ಹೌದ್ರಿ ಅಲ್ಲಿ ಬೇಕ್ರಿ ಹ್ಮ
ಇಪ್ಪತ್ಾವ್ರಿ ಟ ಎಚ್ ಬಿ ಟ ಬಿ ಎಚ್ ಕೆ ತಗೋಬೇಕಂತರಿೀ ನಮ್ ಸ್ವಲ್ ಫ್ಯಾಮಿಲಿ ದೊಡ್ದಲ್ ಮತ್ತ ಅಷ್ಟ ಮ ಹೋಗಿರ್ಬೇಕಂತ ಇರ್ಬೇಕಂದ್ರೆ ಹತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಗಿನ ಹೋಗ್ತದ ಮತ್ತೆ ಎಲ್ಲರಿಗೆಗ ಮೈಂಟೆನೆನ್ಸ್ ರೇಶ ಚನ್ನ ತರಕಾರಿ ಹಾ ರಿ ಮತ್ ಹೋಗಕ ಬರಕ ಗಾಡಿ ಬೇಕ ಅದಕ್ ಪೆಟ್ ಪೆಟ್ರೋಲ್ ಬೇಕ ಅದು ಒಂದು ಹಾ ರೀ ಬಜಟ್ ಬಾಳ್ ಬೇಕ್ ರಿ ಇರಾಕ್ ಅದಕ್ಕೆ ನಾನ್ ಸೆಟ್ಲ್ ನ ಒಂದ್ ವರ್ಷ ಇದ್ವ್ರೀ ಸುಮ್ಮ್ ಸಣ್ಣದ ರೂಮ್ನಾಗ ಇದ್ವಿರಿ ಒಂದ್ ವರ್ಷ ಮಾತ್ತಿಂದಾಡಿ ನಾನು ಸ್ವಲ್ಪ ಕೋಸ್ ತಗೊಂಡ ಕಷ್ಣ ಪಿಜಗ ಇದಾಗ ಇದ್ದ ಕರ್ಸ್ ತಗೋತಿನನ ಒಂದ ಸ್ವಲ್ಪ ಅಲ್ಲೇ ಊರಗ ಹಂಗ ಇರು ಮತ್ತ ಇನ್ನೊಂದ ದಿವ್ಸಿನ ಆದ್ಮೇಲೆ ಸೆಟ್ಲ್ ಆದ್ಮೇಲೆ ದೊಡ್ ಮನಿನೇ ಮಾಡಮ ಅಂತ ಅಂದರಿ ಅದ ಆದ್ಮಲಾ ಅಲ್ಲೇ
ಅಲ್ಲ ಒಬ್ರ ಇರ್ತಾರೆ ನನ್ನ ಹ್ಮ್
ಪಿ ಜಿ ನಗದ
ಕೆೇಜಿದಾಗದಾರೀ ಹೌದೌದ ಹ್ಮ್
ಅ ಎ ಸೆಟ್ಲ್ ಆಗತ್ತೇನ ಮಾಡ್ಕೋತೆೇ ಹೋಗ್ಬೇಕಲ್ರರಿ ಇಲ್ಲರಿೀ ನಮ್ದು ಬಾ ನಾ ಬಿ ಎಡ್ಓದಕ ಆಗ್ಯದ್ರ ಮತ್ತ ನಮ್ದ್ ಮದ್ವೆಗ್ ನಾಕನ್ ಐದ ವರ್ಷ ಅಲ್ಗ್ ಬಂತತ್ರಿ ಹಾ ರೀ ನಾವು ಜಾಯಿಂಟ್ ಫ್ಯಾಮಿಲಿ ಮನಂದಿ ಅಲ್ರಿ ಮನ್ಾಗ ಹಓ್ಲಿಕ್ ಬಿಟ್ಟಾರೆ ಮತ್ತೇನ್ ಇಲ್ೊಂದು ಬಿಡ್ ಮುಗ ಏನ ಮತ್ತ ಎರಡು ವರ್ಷ ಮೆಸ್ ಮಾಡಕೊಂಡ್ರಿ
ಹ್ಮ್ ಹ್ಮ್ ಹ್ಮ್
ಎರಡ್ ವರ್ಷ ಅಲ್ಲಿ ಓದ್ಲಕ್ ಹಯ್ತ್ರಿ ಹ ಅಂಡರ್ಸ್ಟ್ಯಾಂಡಿಂಗ್ ಆದ್ರಿ ನಮ ಇಲ್ಲಂದ ಮನ ಅಂದ ನಮ್ಮ್ ಭಾವನ ಹೆಂತಿ ಅದೆಲ್ಲ ಜಾಯಿಂಟ್ ಅದಾರಲ್ರರಿ ಅಕ್ಕ ನ ದಿಂದರು ನೆಗಣ ಮಕ್ಕಳು ಎಲ್ಲಾ ಅದಾರ ಚಲೋ ಅದಾರ ಹೆಂಗೇನಿಲ್ಲಾ ಮಾಡ್ಕೊಂಡ್ ಹೋಗ್ತಾರೆ ಒಬ್ಬರು ಇಲ್ಲ ಾವೇ ಅವ್ ಮಾಡಿಲ್ಲ ಇವ್ ಮಾಡ
ಹ್ಮ್ ಹ್ಮ್ ಈಗ ನೀವ ಇಲ್ಲೇ ಇದ್ರೇನ ನಿಮ್ಮ ಅನಾರ ಮನೆಗೇನು
ಇಲ್ಲ ರೀ ನಾ ನಮ್ಮ ಮಮ್ಮಿ ಮನ್ಯಾಗದೇನ್ೀ ಈವಗ ಸದ್ಯಕೀ ಹಾ ರ್ತೇನ್ೀ ಹಂಗಗೆ ಯಾವಾಗರ ಅವರು ಇಲ್ಲಿ ಬರ್ತ ರ ನಾವ್ ಅಲ್ಲಿಗ್ ಹೋಗ್ತವಿ ಅಲ್ಲಿ ಊ ಹೋದ್ರ ನಾವ ಅವ್ರ ಮನೆಗೆ ಇರ್ಬೇಕವಿ ನಮ ಸ್ವಂತ ನಮ್ಮ ಮಮ್ಮಿ ಅಣ್ಣ ರೀ ಅಣ್ಣನ ಮಗನಿಿಗೆ ಕೊಟ್ಟಾರೆ ಮನೆಗೆ
ಹೌದ್ರಿ ಸಮಾಮಾನ್ಯ ಆಾಗಿಿಂದ ಆಯ್ತಲ್ ಮುಡ್ಸ್ ಮಾಮನ್ ಮಗನ್
ಮಾಡ್ಲಾಕ್ಕ ಏನೇ ಅವಕಾಶ ರೆಸ್ಟ್ರಿಕ್ಷನ್ ಇಲ್ರರಿ ಮಾಡಲ್ ಬಿಡು ಹಓದ್ಲಿ
ಓದ್ಲಿ ಬಿಡು ಇರ್ಲಿ ಅಂತ ಹೇರ್ತದ್ರಿ ಹ್ಮ್ ಹಂಗ ಅಂದ್ರಸ್ಾನಿಂಗ್ ಇರದ್ ಬಾಳ ಕಮ್ಮಿ ಬಿಡ್ರಿ
ಕಮ್ಮೀರಿ ಮತ್ತ ಅವ್ರ ಎರಡ್ ವರ್ಷ ಮದ್ವಿ ಆದದ್ಮಾಗ ಎಮ್ ಎಸ್ ಸಿ ಓದತ್ ಅಂತ ಚಂದ್ರಿ ಇರ್ಲಿ ಓದಸ್್ಲ ಮತ್ತಲ್ಲಾಕೆ ಬಿಡಬೇಕ ಅಂತೆತ್ತೆರಡು ವರ್ಷ ಎಮ ಎಸ್ ಸಿ ವುಮನ್ಸ್ ಯನಿವರ್ಸಟಿ ಮುಗಿಸ್ಕೊಂಡಿದ್ರಿ ಅಲ್ಲ ಪಿಿನಾಗಿದ್ದು ಮತ್ತೆ ಅವರೇ ಕಲಶ ಮುಂದ ಮ ಹೋಗ್ಬೇಡ ಸ್ಕೂಲ್ ಮ ಕುಂತಿ ಇಟಿ ಪಾಸ್ ಮಾಡ್ಕೊಂಡಿ ಮತ್ತ ಸಿಟಿಲ್ಲಿ ಬ ಪಾಸ್ ಮಾಡ್ಕೋ ಓದ ಕುಂತು ಹೋ ಸ್ಕೂಲ್ಗ್ ಹೋದ್ ಅಂದ್ರ ಓದ ಆಗಲ್ಲ ಅಂತಾರೀ ನನ್ಗಿದ್ರ ಮನ್ಯಕ ಕುಂತ ಓದಗಲ್ಲ ನಾನ್ ತಲ್ಲಿ
ಹೌದ್ರಿ ಅದು ಮನ್ಯ ಕುಂತರ ಹಾಗೆಲ್ಲ ಹ ಹಗೆನ್ ಈಗ ಹಂಗೆ ಮಾಡಿ ನಾನು ಜಾಯ್ನ್ ಆಗಿರ್ಲಿಲ್ಲ ಈ ವರ್ಷ ಮನ್ಯಾಗ ಕುಂತ ಓದಿದ್ ಆ್ತ ಅಂತ ಹೇಳಿ ಏನ್ ಆಗೋುದಿಲ್ಲ ಮನ್ಯಾಗ ಯಾವ್ದ ಫೋನ್ ಬಂತು ಇದು ಫೋನ್ ಬಂತು ಇಲ್ಲ ಮನ
ಈಗ ಬಾಳ ನೋಟಿಫಿಕೇಶನ್ ಬಾಳ ಕಾಲ್ಫಾರ್ಮ್ ಅವ್ರರು ರಿ ಮೇಡಮ್ ರೀ ಮೂವತ್ ಈಗ್ ನೋಡ್ರಿ ಈಗ ಸದ್ಯ ಈೇ ನೆಕ್ಸ್ಟ್ ಜುಲೈನಾಗ ಮೂವತ್ತ ಎರಡ್ ಸಾವಿರ ಪೋಸ್ಟ್ ರೀಿತಾರಿ ಮೇಡಮ್ ಅವ್ರೀಗ ಚುಲಾನಾಗ ಕರೀತರಿ ಎಸ್ ಡಿ ಎಫ್ ಡಿ ರಿ
ಹ್ಮ್ ಎಸ್ ಡಿ ಎ ಡಿ ಹಓದ್ ಆದಂತ ಇದದು ವಿಲೇಜ್ ಅಕೌಂಟೆಂಟ್
ಎಲ್ಲಾ ಅದಾವ್ರಿ ಅದಕ್ಕ ನೀನು ಸುಮಕೂತಾಗ ಓ್ತ್ತಿನದ ಬಿಟ್ಟಿ ಕಾಫರ್ಮ ಆದಾಗ ಕೆಲ್ಸಕಂಂತಟಿ ಅಂತ ಅಂತಾರೆ ಹೌದ್ರಿ ಏನ್ ಮಾಡದ್ರಿ ಮಾಡೇಡವ್ರಿ ಹಣೆ ಬರ್ರರಿ ಎಷ್ಟ ಅಂತ ಮ ಂದ ಎಲ್ಲ ಓದ್ ಕೂತಾರೆ ಈ ಕಾಂಪಿಟೇಷನ್ ಎಷ್ಟೊರ ಗೊತ್ತೇನ್ರಿ ಈಗ
ಎಲ್ಲಾ ಲೆಕ್ಕ ಮೇಲ್ ಡಿಪೆಂಡ್ರಿ ಅದು್ಮ
ಇಲು ನಾವು ಎಲ್ಲ ಕುಂತು ಓದಿ ಓದಿ ಬ್ಯಾಸ ಆಗ್ಯಪ್ಪ ಯಾವ ಆಗಲ್ಲ ಅನ್ನಂತ ಅಂದ
ಹ್ಮ್ ಹ್ಮ್
ಯಾವದ ಒ್ ಪಾರ್ ೈಮ ಜಾ ಮಾಡಕೊಂಡು
ಹಾ ನೋಡ್ರಿ ಈಗ ಈಗ ಇದ ಆದಾರ್ನು ಎಲ್ಲಾ ಡಾಕ್ಯುಮೆಂಟ್ಸ್ ರೆಡಿ ಅದಾವ ಅಲ್ರಿ ನಿಮ ಹ
ಯಾವ
ಇದು ಡಿಗ್ರಿ ಇದು ಕನ್ವಿಕೇಶನ್ದು ಅದೇ ಬಿ ಎಡ್
ಇಲ್ರರಿ ಕನ್ವೊಕೇಶನ್ ತಕೊಬೇಕ್ರಿ ಬಿ ಎಡ್ ಅಷ್ಟ ಅವ್ರೀ ಹಾ ರೀ ಕನ್ೋಕೇಶನ್ ತೊಗೊಬೇಕ ರೀ
ಹೌದ್ರಿ ಅದ್ ಅಮೌಂಟ್ ಜಾಸ್ತಿ ಕೇಳ್ತಾರ ಸಡನ್ ಅಂತ ಅಂದ್ರೆ ಮತ್ತತ್ ತಕೋಬೇಕಿಲ್ರದ
ಹೌದ್ರಿ
ಹಾ ನನ್ ಮನೆ ಎಲ್ಲಸು ತಗೊಂಡ್ಬಿಟ್ಟರಿ ಕನ್ಿಕೇಶನ್ ಡಿಗ್ರಿ ಮೊದಲ ಇತ್ ಬ ಅ್ರ ತಗೊಂಡಿನಿ
ಹಾ ರ ನಾವು ಡಿಗ್ರಿ ನಾ್ ಡಿಗ್ರಿ ಹೋದಾಗ ಅವಾಗ ಕನಕೇಶನ್ ತುಂಬಿರ್ತ ಇಿವಲ್ರಿ
ಹೌದ್ ಬಂದದಲ್ರರಿ ನಿಮ್ಗ
ಹ್ ಬಂದಿಲ್ ನೋಡ್ರಿದು
ಅದ್ ವಿಚಾರ್ಸ್ಬೇಕ್ರಿ ಅಲ್ಲಿ ಯೂನಿವರ್ಸಿಟಿಗ ಯಾವ ಯೂನರ್ಿಟಿ ಆಗ್ಯಂದ್ರಿ
ನಮ್ದು ಈ ಕಡೆ ಇಲ್ಲ ರಾಣಿ ಚೆನ್ನಮ್ಮ ಆಾರಸಿವ ಆಾಗ್ಯದ್ರಿ
ಹೌದ್ರಿ ಅಲ್ಲಿೇ ವಿಚಾರ್ಸ್ಬೇಕ್ರಿ ಹಿಂಗ ಹಾಕಿದ್ವಿ ಅಂತ ಹೇಳಿ ಹೋಗಿ ವಿಚಾರ್ಸ್ಬೇಕಕ್ ಅವ್ರಿಗೆ ಏನಂತ
ಹ್ಮ್ ಹ್ಮ್ ಹೌದ್ರಿಗ ನನ್ ಅವವಾಗ ಪೀಸ ಅ ಎಲ್ಲ ತುಂಬಿೆ ಮತ್ತ ಈಗ ನನ್ ಕನಕೇಶನ್ ಬೇಕಂದ್ರ ಮತ್ತ
ಅವ್ ಪೆಂಡಿಂಗ್ ಇರ್ತಾರ್ರ ಹೋಗ ವಿಚಾರ್ಸ್ತಿರ್ಬೇಕ ಎಲ್ಲಾರ ಮುಲೆಾಗ ಹಾಕ್ ಬಿಡ್ತಾರ ಅವ್ರು ಬಾಳ ಜನ ಇರ್ತಾರಲ್ಲಾ ಹ್ಮ
ಹೌದ್ರಿ ಮತ್ ನಮ್ಗ್ ಸಡನ್ ಆಗಿ ಅರ್ಜೆಂಟಗ ಬೇಕಂದ್ರ ಮತ್ ರೊಕ್ಕ ತುಂಬಿ ತಗೊ್ ಬರ್ಬೇಕೇನ್ರಿ
ಒ ಅರ್ಜಂಟಗ ಅಂದ್ರೆ ಒಕ್ಕನ ತೋತಾರಿ ಒಂದ ಹತ್ ಸಾವರ ಕತಾರ ಬಾಯಿ ಬಾಯಿನೇ ಬೇನ್ ಆಗಲ್ಲ ಅವ
ಹತ್ತು ಸಾವಿರ
ಮೊನ್ನೆ ನಂದಕ ಬಿ ಎಡ್ ತರ್ಸಕ ಆರವರೆ ಆಾ ಕೊಟ್ಟಿ ನೋಡ್ರಿ ನಾನ ಎಲ್ಲಾ ಸರಿ ಹ್ಮ
ಎಪ್ಪ ಭಾಳ ಐತಲ್ರಿ ಮೇಡಮ್್ರೀ
ಅರ್ಜೆಂಟ್ ಅಲ್ಲಿ ಅಂತ ಹೇಳಿ ತಕೊಂಡಿನನ ಅದು ನಾ ಇಲ್ಲಾಂದ್ರೆ ಎರಡ್ ವರ್ಷ ಮಾಡ್ತಾರ ಅದಕ್ ಕೊಡಕ್ ಅಪ್ಲಿಕೇಶನ್ ಹಾಕಿ ನಾವು ಫೀಸ್ ತುಂಬಿದೀವಿ ಅಂದ್ರೆ ತಾನ ಬಂದ್ರೆ ಎರಡು ವರ್ಷ ಬೇಕ ನಾವು ಅರ್ಜೆಂಟ್ ಎಮರ್ಜೆನ್ಸಿ ನೀದ ಜಾಬಗ ಅಂತ ಹೇಳಿಾಕಿದ್ರೆ ಒಂದ ಎರಡ್ ಸಾವಿರ ಹೆಚ್ಚಿಗೆ ತೋತ ಬಟ್ ಕೊಡ್ತಾರ ಆ ಟಮ್ ಟೂ ಮಂತ್ಸ್ ಅಲ್ಲಿ ಕೊಟ್ಟಬಡ್ತಾರ
ಹೌದ್ರಿ ನನ್ಗ ಈಗ ನನ್ಗೇನ್ ಬಿಡು ಈಗೇನ್ ಇದು ಅರ್ಜೆಂಟ್ ಇಲ್ಲಲ್ಲಾ ಅಂತ ಕಷ್ಣ ನನ್ ಸುಮ್ಮಾಗಿನ್ ಬಿಡ್ರಿ ಮತ್ತನ್ಕಿ
ನಂದು ಡಿಗ್ರಿಿದ ಬಂದತ್ ತಾನಾಗಿ ಬಂತರಿ ಇದ್ವಿ ಜಲ್ದಿ ಈಂದ ಬ ಇದನ್ ತಕೊಂಡೆ ನಾನು ಎಮರ್ಜೆನ್ಸಿ ಯಾವ್ದ ಕರ ಇರ್ಲಿ ಅಂತ ಹೇಳಿ
ಹೌದು ನೀ್ ಎಲ್ಲಾನೂಗ್ಗ ಡಿಗ್ರಿಿದು ಅದ ಬಿ ಎಡ್್ದ ಅದ ಬನ್ಿ
ಎರಡು ಅದಾವ್ರೀ ಎಮಕೊಂದ್ ತಕೊಬೇಕ್ರಿ ಅದ ಅರ್ಜಿ ಹಾಕಿ
ಎಲ್ಲಗಿದ್ರ ನಿಮ್ದ್ ಎಮ್ಕಂಬ್ರಿ
ಧಾರವಾಡ ಯೂನಿವರ್ಸಿಟಿ
ಹೌದ್ರಿ ಚಲೋ ಬಿಡ್ರಿ ಧಾರ್ವಾಡ್ಯ ಓದಿರಂದ್ರ
ಎಂ ಕಾ್ ನ ಕಲಿ ಆಗಿದ್ರಿ ಬಿ ಎಡ್ ಏನ್ ಆಿದೆ ಇಲ್ಲಿ ಮ್ಯಾರೇಜ್ ಆದ್ಮೇಲೆ ಇಲ್ಲಿ ಮಾಡ್ಕೊಂಡಿನನಿ ಹರಿ ಇಲ್ಲ ರ ಇಲ್ಲಿ ಶಾಪುರ್ಕ್ರೆ ಅಂದ್ರೆ ಶಾಪುರದಾಗ ಪ್ರೈವೇಟ್ ಕಾಲೇಜ್
ಹಾ ರೀ
ಗಲ್ ಬರ್ಗದೆೆ
ಬಿಿಯಡ್ ನಿಮ್ದು
ಟ್ವೆಂಟಿ ಒನ್ ಆಗ್ ನೋಡ್ರಿ ಟ್ವೆಂಟಿ ಟು
ಟ್ವೆಂಟಿ ಒನ್ ಟ್ವೆಂಟಿ ಟು ಪಾಸ್ ಔಟ್ ಅಿ ಹಾ ಹೌದ್ರಿ ಏನ ಪ್ರೈವೇಟ್ ಕಾಲೇಜ್ ಜ ಮಾಡಿರ ನಂಗ ೈಐತ್ು
ಹ್ಮ್ ಹ್ಮ್ ಮನ ಕುಂತ ಏನ್ ಮಾಡೋಡ್ಬೇಕಂತೇಳಿ ಹಂಗೆ ಅದಲ್ಲ ಹೆ
ಹೌದ್ರ ಲೆಕ್ಚರ್ ಫಲ್ಡ್ಗ್ ಹೋಗಿರಿ ಮತ್ತ್ಳಿ ಬಿ ಎಡ್ ಮಾಡ್ಕೊಂಡ ಟಚಿಂಗ್ ಫೀಲ್ ಗೆ
ಈಗಳ ಬಂದಂಗ ಆಯ್ತ ನೋಡ್ರಿ ಅದು ಕಂಪಲ್ಸರಿ ಆಯ್ತಲ್ಲ ಬಿ ಎಡ್ ಮತ್ತತ್
ಹೌದು
ಅವಾಗ ಹೇಳಿದ್ರ ಪಿ ಯು ಆಗ್ಲಿ ಹೈಸ್ಕೂಲ್ ಆಗ್ಲಿ ಪ್ರೈಮರಿ ಆಗ್ಲಿದು ಟ್ರೈನಿಂಗ್ ಬೇಕೇ ಬೇಕ ಹಂತ ಅಂದ್ರಲ್ಲ ಡಿ ಎಡ್ ಬಿ ಎಡ್
ಬಿ ಎಡ್ ಕಂಪಲ್ಸರಿ ಮಾಡಬಿಟ್ರಲ್ರಿ ಹಂಗಾಗಿ ಎಲ್ಲರೂ ಪಿ ಜಿ ಮುಗಸ್ಕೊಂಡ್ರ ಎಲ್ಲಾ ಬಿ ಎಡ್ ಮಾಡ್ಕಳತ್ರಿ
ಬಿ ಎಡ್ ಅಪ್ಲಿಕೇಶನ್ ಮಾಡಿದೆ ಮತ್ತ ಅದು ಆಮೇಲೆ ಆಗಲ್ಲ ಮತ್ತ ಅಂತ ಹೇಳಿ ಈಗ ಏನ್ ಒಂದ್ ವರ್ಷ ಮಾಡ್ಯಾರಂತಲ್ರರಿ ಬಿ ಎಡ್
ಇನ್ನ ಇಲ್ಲ ರೀ ಅಡೇ ವರ್ಷ
ಎರಡು ವರ್ಷ ಅದೇನ್ ಈ ವರ್ಷ ಏನ್ ಮುಂದಿನ ವರ್ಷನ್ ಮಾಡ್ತಾರೆ ನೀ ಇವಿ
ಹೌದ್ರಿ ತಡ್ರಿ ಮೇಡವ್ರಿ ಸ್ವಲ್ಪ ಹಸ ನತ್ರಿ ಯಾರೋ ಬಂದಾರ ಹ